ಕಪಿ ಟ ಬೆಳಿಗ್ಗೆ ಹ್ಮ್ ಊಟ ಆೇ ನೋಡಪಿ ಬೆಳಿಗ್ಗೆ ಊಟ
ಹ್ಮ್ ಪಾರ್ಸಲ್ ಇಡ ಅಂತನ ಲೈಟ್
ಪಾರ್ಸಲ ಇಟ್ಟವಿ
ಹ್ಮ್ ಹ್ಮ್ ಸರಿ ತೊಗೊಂಬ ಆಮೇಲೆ ಏನ್ ಇಲ್ಲ ಬಂದಿರುತ್ತಾ ಸಂಜೆಗ ಹ ಉತ್ತಂಬರ್
ಹೌದಾ ರೊಟ್ಟಿ ಮತ್ತ ಮಂಡಾಳ್ ಸೋಡುವ ಅವ ನಿನ್ ಮುಖ ಕಚೋಳೋ ಕ್ರೀಮ್ಸು ಔಷಧಿ ಅವು ಇಟ್ಟು ನೋಡ್ಕಾರಾರ
ಹಾ
ಕಾರ ಎಲ್ಲಾ ಇಟ್ಟೀವಿ ತಗೋ ಹೋಗಿ ತಗೋರಪ್ಪ ಸಂಜೆ ಕಡೆ ಹೋಗಿ
ಹ್ಮ್ ತನ್ ತ
ಅನ್ನು ಆ ಬಸ್ ನಂಬರ್ನು ಬಸ್ ನಂಬರ್ ಪ್ಲೇಟ್ ಇಂದು ಆ ಬಸ್ಸಂದ ಎಲ್ಲಾ ಫೋಟೋ ಹೊಡ್ದ ಹಾಕ ಅವಡವ ಸ್ವಲ್ಪ ನೋಡಿ ತಗೋ ಹೋಗ ನೆನಪಿಲ್ಲ
ಹ್ಮ್ ಹ್ಮ್
ಹ್ಮ್
ಮತ್ತೆ ಅಂಗನವಾಡಿ ಕೆಲಸ ಡ್ಯೂಟಿಗ್ ಹೋಗಿಲ್ಲ
ಡ್ಯೂಟಿ ಇವತ್ತ ಸಂಡೆ ಅಪ್ಪ ಸಂಡೆನೂ ಡ್ಯೂಟಿ ಹೋಗಬೇಕೇನ್.
ಹದಲ್ಲ ಈ ಸೂಪರ್ವೈಸರ್ ಇರ್ತಾರಲ್ಲಾ ನಿಮ್ ನಿಮ್ ಮೇಲೆ ಹೆಡ್
ಹಾ
ಅವ್ರ ಏನ್ ಕೆಲ್ಸ ಇರ್ತ್ತ ಅವ್ರ ಡ್ಯೂಟಿ ಏನು
ಅವ್ರ ಡ್ಯೂಟಿ ಎಲ್ಲಾ ಅಂಗನವಾಡಿಯಲ್ಲಿ ಎಲ್ಲಾ ಕರೆಕ್ಟ್ಗ ಕೆಲ್ಸ ಆಗ್ಲಕ್ಕತ್ತವೇನ ನಮ್ಗ್ ನೋಡಿದರ ರೇಷನ್ ಕರೆಕ್ಟ್ ಇಳಸ ಹೋಗ್ಲಕ್ಕತ್ತಾರ ಏನು ಅಂತೆ ಹೇಳಿ ಪರಿಶೀಲನೆ ಮಾಡದಿರ್ತದ ಮತ್ತ ಸರಿಯಾಗಿ ಆಹಾರಗಳು ಇಳಿಸಿ ಹೋಗ್ಲಿಲ್ಲ ಅಂದ್ರ ಅವ್ರು ಬೇರೆಯವರಿಗೆ ಮುಂದ್ ಆಫೀಸ್ ಇಡಪ್ ಪಾಫೀಸ್ ಹೇಳಿ ಸರಿಯಾಗಿ ಅಂಗನವಾಡಿಯಲ್ಲಿ ರೇಷನ್ ಇಳಿಸಿ ಅಂತೇಳಿ ಅವರು ಅವರಿಗೆ ಕ್ರಮ ಕ ಕೈಗೊಳ್ತಾರ ಮತ್ತೆ ನಾವು ಎಲ್ಲಾ ಅಂಗನವಾಡಿ ಟೀಚರ್ನ ಎಲ್ಲಾ ಸಂಭಾಸೋಳ ಜವಾಬ್ದಾರಿ ಸೂಪರರ್ವೈಸರ್ ಕೈಗರ್ತದೆ
ಹ್ಮ್ ಹ್ಮ್
ನಮಗೇನ ದಾಖಲಾತಿಗಳು ಪರಿಶೀಲನೆ ಕೂಡ ಅವರೇ ಮಾಡ್ತಾರ. ನಾವ್ ಏನಾರ್ ಅರ್ಜಿ ಬೇಕ ಯಾವ ಮಾತೃ ವಂದನ್ ಅರ್ಜಿ ಆಗಿರಬಹುದು ಭಾಗ್ಯಲಕ್ಷ್ಮಿ ಅರ್ಜಿಗಳ ಆಗಿರ್ಬೋದು ಕೊಡ್ಬೇಕಂದ್ರ ಅವ್ರ ಕೈ ಕೊಡ್ತಿವಿ ಅವರು ಮುಂದಿನ ಅಂತ ಇದು ಕರ ಕೈಗೊಳ್ತಾರ ಅವರು
ಹ್ಮ್ ಹ್ಮ್ ಅವ್ರ ಸ್ಯಾಲರಿ ಅದ ಎಷ್ಟ ರೀ
ಹಾ
ಅವ್ರಿಗೆ ಸ್ಯಾಲರಿ
ಅವ್ರಗೀ ಅವ್ರ ಸ್ಯಾಲ್ರಿ ಎಷ್ಟು ನಮ ಮುಂದ ಅಷ್ಟ ಅಷ್ಟು ಇಷ್ಟ ಅಂತ ತ್ಯನ ಹೇಳಿಲ್ಲ ಅವರ್ ಸ್ಯಾಲರಿ
ಅದು ಯಾವ ಡಿಪಾರ್ಟ್ಮೆಂಟ್ ಬರುತ್ತ ನಿಮ್ದು
ಅದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬರ್ತದೆ
ಹ್ಮ್ ಹ್ಮ್
ಹ್ಮ್ ಮತ್ತೆ ಏನ್ ಆಬಕ ಅಂತ ಮಾಡಿದ್ ಮುಂದೆ
ನಾನ
ಹ್ಮ
ಅದೆಲ್ಲ ಹೇಳ್ಬಡದ
ಹಂಗ ಹೇಳ್ಕಡ್ದಂದ್ರೆ ಹೆಂಗ್ ಹೇಳ್ಬೇಕಪ್ಪ ಮುಂದ್ ಏನ್ ಅತಿದಿದೆ ಅಂತ
ಹೋಗ್ಲಿ ಬಿಡ ಇದು ರೇಷನ್ ಎಲ್ಲಾ ಕೊಡ್ತಾರ ನಿಮ್ ಕಡೆ
ಹಾ ನಮ್ ಕಡೆ ಎಲ್ಲಾ ರೇಷನ್ ಎಲ್ಲಾ ಕೊಡ್ತೀವಿ.
ಆ ಮಕ್ಕಳಿಗಿನೂ ನೀನೇ ಅಡಿ ಊಟ ಮಾಡಕ್ಪ ಬೇರೆ ಯಾರು ಬರ್ತಾರ
ಆ ಸಹಾಯಕಿ ಅಂತ ಹೇಳಿರ್ತದ ಆ ಸಹಾಯಕಿ ಅವ ಮಕ್ಳ ಕರ್ಕೊಬಂದು ಅವ್ರ ಸ್ವಚ್ಛತೆಯನ್ನ ಆ ಗಮನಿಸಿ ಅಡಗಿ ಅದೆಲ್ಲ ಸಹಾಯಕಿ ಮಾಡ್ತಾಳ ಹ್ಮ
ಹ್ಮ್ ಹ್ಮ್ ಅವ್ರಿಗೊಂದ ಸ್ಯಾಲರಿ ಸಪರೇಟ್ ಕೊಡ್ತಾರ
ಹ ಅವರಿಗೆ ಸ್ಯಾಲರಿ ಸಪ್ರೇಟ್ ಐ ಸಪರೇಟ್ ಐತೆ
ಹ್ಮ್
ಇದು ನೀ ಏನು ಆಬಕ್ಂತ ಹೇಳೇ ಇಲ್ಲಲ್ಲ
ಅದ ಆಮೇಲೆ ಹೇಳ್ತೀನಿ ಬಿಡು
ಹೇಳಪ್ಪ ನಿಮ್ದು ಹೇಳ್ಬೇಕು ಆಮೇಲೆ ಯವೋಗಿ ಹೇಳ್ತಿತ್ತು ಪ್ರಶಾಂತ ಹೇಳ್ಬೇಕು ಪ್ರಶಾಂತ್ ಐ ಎ ಎಸ್ ಆಫೀಸರ್ ಆತಿ ಏನೂ
ಇಲ್ಲ ಏನಿಲ್ಲ ಕಾಲ ತಿರುಗಾಡ್ತಸ ಕೆಲಸ ಮಾಡಗ್ಯಾರ
ಕಲೆ ಐತ್ರಿ ಅಂತಿದ್ಯ ಹಂಗಂದ್ರ ಹೆಂಗಪ್. ಎಲ್ಲ ಸಾಲಿ ರೊಕ್ಕ ಕೊಟ್ಟ ಹಚ್ಚಿರ್ತಾರ ಕಾಲ್ಯ ತಿರ್ಗಾಡದ ರೊಕ್ಕ ಪುಗಸಟ್ಟೆ ಬರ್ತವನ.
ಹ್ಮ್ ಮತ್ತ.
ಆ ಲೈಬ್ರಗ ಅದಕ್ಕ ಇದಕ್ಕ ರೋಕ್ ಕೊಡ್ತಾರ ನೀವ ಇದ್ರ ಕಾಲ್ಯ ತಿರ್ಗಾಡ್ತೀನಿ ಅಂತೀರಿ. ಮ್ಯರೇಜ್ ಯಾವಾಗ್ ನಿಮ್ಧ ಮ್ಯರೇಜ್. ಕರಿತ್ರೇನಿಲಪ್ಪ ಮ್ಯರೇಜಕ್ಕಾ.
ಇಲ್ಲ ಆಗವಸಿ ಆತ್ನಿ ಅದೆಲ್ಲಾ ನಿನಗ ಬೇಕಾಗಿಲ್ಲಾ.
ಹ್ಮ್
ಹ್ಮ್ ಹೊಲ್ದಾಗ ಏನ್ ಹಾಕೀರಿ.
ಹೊಲ್ದಾಗ ಏನ ಹಾಕಮಿ ಬ್ಯಾಸಿಗಿ ಏನ್ ಹಾಕಿಲ್ ನಾ ಹೊಲ್ದಾಗ ನಮೂದ್
ಸುಗ್ಗಿಗ ಏನ ಹಾಕ್ತೀರಿ.
ಸುಗ್ಗ್ಯಾಗ ನೋಡ್ಬೇಕಿನ ಹತ್ತ್ಯಾರ ಹಾಕೋದು ತೊಗರಿಯಾರ ಹಾಕ್ತಿವಿ ಏನಾರ ಒಂದ್ ಹಾಕ್ತಿವಿ ಮಳಿ ಮಳಿ ಬಂತಂದ್ರ ಹತ್ತಿ ಹಾಕ್ತೀವಿ.
ಹ್ಮ್ ಬರ್ಲಿಲ್ಲಂದ್ರ.
ಬರ್ಲಿಲ್ಲ ಅಂದ್ರ ಏನಾ ಒಂದ ಹಾಕದ ಅಕಡಿ ಯಾ ಕಡಿಮಿ ಮಳಿಗಿ ಯಾವ್ ಬೆಳಿ ಚೆನ್ನಾಗಿ ಬರ್ತದ ಅಂತ ಮಳಿ ಅದ ನೋಡಿ ಹಾಕದು.
ಹ್ಮ್ ತೊಗರಿ ಕಬ್ಬಾ ಹಾಕಲ್ಲ.
ತೊಗರಿ ಕಬ್ಬಾ ಕಬ್ಬು ನೀರ್ ಇರ್ಬೇಕ ಅದಕ್ಕ ನೀರ್ ಬಿಡಬೇಕ್ ಕಬ್ಬಿಗಿ. ನೀರಾವರಿ ಇರ್ಬೇಕು ಅಥವಾ ಪಂಮ್ ಸೆಟ್ ಇರ್ಬೇಕು ಬಾವಿ ಇರ್ಬೇಕು ಏನಾರ ಒಂದ ವ್ಯವಸ್ಥೆ ಇರ್ಬೇಕಲ್ಲಿ.
ಹ್ಮ್
ಹಾ ಅಂದ್ರೆ
ಹ್ಮ
ಹ್ಮ್
ನಾನ್ ಇವಾಗ ಕರೆಂಟ್ ಯುಪಿಏಸಿ ಪ್ರಿಪೇರ್ ಆಕತಿನಿ. ಯುಪಿಎಸ್ ಸಿ ಯುಪಿಎಸ್ ಸಿ ಎಕ್ಸಾಮಿಗ್. ಈಗ ಎಲಿಜಿಬಲ್ ಇಲ್ಲ ಟ್ವೆಂಟಿ ಟ್ವೆಂಟಿ ಸೆವೆನ್ ಎಲಿಜಿಬಲ್ ಆಗ್ತೀನಿ.
ಹ್ಮ್ ಹ್ಮ್
ಫಸ್ಟ್ ಪ್ರೀಲಿಮ್ಸ್ ಇರತ್ತ.
ಹ್ಮ್
ಅದು ಪ ಪಾಸ ಅದನಂದ್ರ ಮೆನ್ಸ್ ಬರಿಬೋದು. ಪಾಸ್ ಆಲಿಲಂದ್ರ ಮತ್ತೆ ಪ್ರೀಲಿಮ್ಸ್ ಬರಿಬೇಕು.
ಈಗ್ ಎಷ್ಟ ಮಾರ್ಕ್ಸ್ ಇರ್ತದ ಪ್ರಿಲಿಮ್ಸ್.
ಎರಡು ಪೇಪರ್ ಇರ್ತವ. ಜಿಎಸ್ ಓನ್ ಟು ಅಂತ.
ಹ್ಮ್
ಜಿ ಎಸ್ ಒಂದೊಳಗ ಹಿಸ್ಟರಿ ಪೊಲಿಟಿ ಎಕನಾಮಿ ಎನ್ವಿರಾನ್ಮೆಂಟ್. ಸೈನ್ಸ್ ಅಂಡ್ ಟೆಕ್ಕು ಮತ್ತೆ ಕರೆಂಟೆಬರ್ಶ್ ಇರತ್ತ.
ಹ್ಮ್
ಪೇಪರ್ ಟೂ ಅಲ್ಲಿ ಸಿ ಸೈಡ್ ಇರ್ತ್ತಂದ್ರ. ಮ್ಯಾಥಮೆಟಿಕ್ಸು ರೀಸನಿಂಗು. ಅನಾಲೈಸಿಸು.
ಹ್ಮ್
ಕಾಂಪ್ರನ್ಷ ಅಂತ ಇರತ್.
ಹ್ಮ್ ಹ್ಮ್
ಪೇಪರ್ ಟು ನೀ ಬರೀ ಅರವತ್ತಾರ ಮಾರ್ಕ್ಸ್ ತೊಗಬೇಕು ಎರಡನೂರುಕ.
ಹ್ಮ್
ಪೇಪರ್ ಒಂದೊಳಗ ಕಟ್ ಆಫ್ ಮಾರ್ಕ್ಸ್ ಹೇರ್ತಿತ್ತ
ಹ್ಮ್
ಈ ಜನರಲ್ ದರ ತೊಂಬತ್ತೈದರಿಂದ ನೂರ
ಹ್ಮ್
ಒ ಬಿ ಯಶಿ ಅವರು ತೊಂಬತ್ತರಿಂದ ತೊಂಬತ್ತೈದು ಬರಬಹುದು
ಹ್ಮ್
ಹನ್ ಕಡಪ ಮಾಸ ಮೇಲೆ ಇರ್ತ್ತ ಇವೆರಡುೂ ಪಾಸ್ ಆದ್ರೆ ಮೇನ್ಸ್ ಬರಕ್ ಬಿಡ್ತಾರ
ಹ್ಮ್
ಆ ಮೀನ್ಸ್ ಬರದ್ಮೇಲೆ ಮೀನ್ಸು ಟೋಟಲು ಸಾವಿರದ ಏಳ್ನೂರ ಐವತ್ತಕ್ಕ ಇರುತ್ತ ಅದ್ರೊಳಗ ಒಂಬೈನೂರು ಮಾರ್ಕ್ಸ್ ತೆಗಿಬೇಕು ಒಂಬೈನೂರು ಎಂಟುನೂರು ಅಂದಾಗ ಮನ್ಸ ಅಂದಾಗ ಇಂಟರ್ವ್ಯೂ ಸೆಲೆ ಆ ಸೆಲೆಕ್ಷನ್ ಆಗ್ತಾರ
ಹ್ಮ್ ಹ್ಮ್
ಮತ್ತೆ ಎಂಟ್ರಿದ ಎರಡ್ನೂರ ಎಪ್ಪತ್ತೈದು ಮಾರ್ಕ್ಸ್ ಇರುತ್ತ ಅಲ್ಲಿ ನೂರ ಅರವತ್ತರಿಂದ ನೂರ ನೂರ ಅರವತ್ ನೂರ ಎಂಬತ್ತ ಮೇಲೆ ಹೆಚ್ಚಿ ತೆಗಿಬೇಕು
ಹ್ಮ್
ಅವಾಗ ಫೈನಲಿಸ್ಟ್ ನೋಡಿ ಸೆಲೆಕ್ಷನ್ ಮಾಡ್ಕೋತಾರ ರ್ಯಾಂಕಿಂಗ್ ಬಂದ ಸಾವಿರದ ಸಾವಿರ ಮೇಲೆ ಬಂದ್ರ ಐ ಎ ಎಸ್ ಕೊಡ್ತಾರ ಐ ಪಿ ಎಸ್ ಕೊಡ್ತಾರ
ಹ್ಮ್
ಅಯ್ಯರ್ಸ್ ಹಂಗ ಒಳ್ಳೆ ಒಳ್ಳೆ ಪೋಸ್ಟ್ ಕೊಡ್ತಾರ ಏಳ್ನೂರು ಎಂಟನೂರು ಒಂಬೈನೂರು ತಗರ ಹ್ಮ್ ಬೇರೆ ಬೇರೆ ಐ್ಯಫಸೋ ರೆವನ್ಯೂ ಡಿಪಾರ್ಟ್ಮೆಂಟ್ದಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ದೊಳಗ
ಹ್ಮ್ ಹ್ಮ್
ತಹಶೀಲ್ದಾರ್ ಲೆವೆಲಿ ಕೊಡ್ತಾರ ಮತ್ತೆ ಅದು ಡೆಪ್ಯುಟೇಶನ್ ಮೇಲೆ ಮತ್ತೆ ಹೇ ಎಸ್ ಕೊಡ್ತಾರೆ
ಹ್ಮ್ ಹ್ಮ್
ಅಲ್ಲ ಹದ್ ಇಪ್ಪತ್ತು ವರ್ಷ ಆದ ಮೇಲೆ ಹ್ಮ್ ಅದಿಲ್ಲಾ ಅಂದ್ರೆ ಈಗ ಬೇರೆ ಬೇರೆ ಎಕ್ಸಾಮ್ ಬರಕತ್ತನ್ ಯಾವ್ದು ಗೌರ್ಮಂ ಎಸಾಮ್ ಬಿಡಲ್ಲ್ಯ ರೇ ಮಾಡ
ಈಗ ಯಾವ ಎಕ್ಸಾ ಬರೇಕತ್ತತಿ ಬರ್ದಿದ್ದಿ
ಈಗ ವಿಲೇಜ್ ಅಕೌಂಡೆಂಟ್ ಬರ್ದೀನಿ
ಅದಕ್ಕೆ ಎಷ್ಟು ಮಾರ್ಕ್ಸ್ ಬಂದಾವಣ
ಅದಕ್ಕೆಪ್ಪಾತ್ ಬಂದ
ಎಪ್ಪತ್ ಬಂದ ಎಷ್ಟು ಬರ್ಬೇಕಂದು ವಿಲೇಜ್ ಅಕೌಂಟ ವಿಲೇಜ್ ಅಕೌಂಟೆಂಟಿಗೆ
ನಮ್ ಕಡೆ ನಾನ್ ಯಾವ್ ಡಿಸ್ಟ್ರಿಕ್ ಮೇಲೆ ಆಗ್ತೇನ್
ಮತ್ತ ಅಲ್ಲಿ ಎಸ್ ಇಟ್ಟು ಕಟ್ ಆಫ್ ಅದೇ ಅದೇ ಎಸ್ ಇಟ್ಟು ಕಟ್ ಆಫ
ಇಲ್ಲ ಹಂಗಿರಲ್ಲಪ್ಪಫಸ್ ಲೋ ನಿನ್ಗ ಏನು ಗೊತ್ತಿಲ್ಲ ಇದ ಬಗ್ಗೆ ಈಗ ಒಂದೊಂದು ಡಿಸ್ಟ್ರಿಕ್ ಅಂತ ಇರುತ್ತೆ
ಹ್ಮ್
ನಾನು ಯಾದಗಿರಿ ಡಿಸ್ಟ್ರಿಕ್ ಹಾಕಿದ್ದೆ
ಹ್ಮ್
ಗ ಒಂದೇ ಸೀಟ್ ಇತ್ತು
ಹ್ಮ್
ಹ್ಮ್ ಅಲ್ಲಿ ಏನಂದ್ರ ಕಡಬ್ ಮಕ್ಸು ಒಂದನ್ನೂರ ಇಪ್ಪತ್ ನಿಂತದ
ಹ್ಮ್ ಹ್ಮ್
ಗುಲ್ಬರ್ಗ ಹಾಕಿದ್ರ ತೊಂಬತ್ತು ತೊಂಬತ್ತೆಂಟು ತನಕ ನಿಂತದ
ಹಂಗ್ಯಕ ಈ ಯದಗ್ಯರನೇ ಹಿಂದುಳಿದ ವರ್ಗ ಅಲ್ಲ ಎಜುಕೇಶನ್ ಅಲ್ಲಿ ಅಷ್ಟೇ ಅಕ್ಕ ಅದಕ್ಕ.
ಸಂಬಂಂದ್ ಆಗಲ್ಲ ಅದು ಸಂಬಂಧ ಆಗಲ್ಲ ಯಾರ್ಯಾರು ಎಷ್ಟು ಜನ. ಅಲ್ಲಿ ಆ ಡಿಸ್ಟಿಕ್ ಹಾಕೇರ್ ಅಲ್ಲೇ ಬರ್ತೀವಿ ಇಲ್. ಆ ಡಿಸ್ಟ್ರಿಕ್ಗೆ ಯಾರ ರೆಪ್ಲೈ ಮಾಡಿರ್ತವಲ್ ಅದ್ರೊಳಗೆ ಯಾರ ಅತಿ ಹೆಚ್ಚು ಬಂದಿರ್ತಾರ ಲಾಲಿಕ್ ಕಟ್ ಆಫ್ ಮಾರ್ಕ್ಸ್ ನೋಡ್ತಾರ ಈಗ ಗುಲ್ಬರ್ಗ ಎಕ್ಸಾಮ್ ಹಾಕಿರೋರು ಮತ್ತೆ ಬರ್ದಿರೋರು ಸ್ವಲ್ಪ ಮಾರ್ಕ್ಸ್ ತಗೊಂಡಿರ್ತಾರ.
ಹಂಗ ಬೆಂಗಗಳೂರಿಗೆ ಸರಿ ನೂರಾ ಇಪ್ಪತ್ತೆಂಟು ನೂರ ಮೂವತ್ತು ನೂರ ಮೂವತ್ತೈದು ಬಿಟ್ವೀನ್ ನಿತ್ತು.
ಹ್ಮ್
ಈಗ ನಾವು ಯಾವ್ ಜಿಲ್ಲೆ ಆಯ್ಕೆ ಮಾಡ್ತೀವಲ್ಲ ಅದನ್ನು ಇಂಪಾರ್ಟೆಂಟೇ.
ಹೌದು ಹೌದು.
ಹ್ಮ್ ಹಿಂಗಿರುತ್ತಾ.
ಅರೆ ಈ ಪ್ರಾಬ್ಲಮ್ ಏನಂದ್ರ ಇರೋದೇ ಒಂದು ಮುನ್ನೂರು ಶೀಟ್ ಇರುತ್ತ.
ಹ್ಮ
ಅದರಲ್ಲಿ ಬೀಳೋದೆ ಒಂದು ಡಿಸ್ಟಿಕ್ಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಕೊಡ್ತಾರ ಆ ಇಪ ಇಪ್ಪತ್ತೈದರೊಳಗೆ ಎಸ್ ಟಿ ಒಂದ್ ಐದ್ ರಿಸರ್ವೇಷನ್ ಎಸ್ ಸಿ ಒಂದ ಐದ್ ರಿಸರ್ವೇಷನ್. ಓ ಬಿ ಸಿಗೆ ಒಂದಿಷ್ಟು. ಅದೇ ಮತ್ತ ಓ ಬಿ ಸಿ ಒಳಗೆ ಹುಡುಗಿರ್ಗಿ ಹುಡುಗುಗಿ
ಹ್ಮ್
ಈ ಈ ತರರ ಡಿವೈಡ್ ಮಾಡ್ತಾರೆ ಪೋಸ್ಟ್.
ಹ್ಮ್
ಸೊ ನಾವು ಜನರಲ್ವರ್ಗೆ ಸೆಲೆಕ್ಷನ್ ಆಗ್ಬೇಕು.
ಹ್ಮ್ ಹ್ಮ್
ಕಂದ್ರೆ ಅತಿ ಹೆಚ್ ಮರ್ಕ್ಸ ತಗೂಬೆಕ್.
ಹೌದು.
ಹ್ಮ್ ಹಿಂಗಿದೆ ನೋ ವರ್ಷ ವರ್ಷ ಎಕ್ಸಾಮ್ ಒಂದು ಸಾವಿರ ಪೋಸ್ಟ ಅಷ್ಟಿಷ್ಟು ತ
ಸರಿತೋಪಿ ಸರಿತೋ ನಮ್ಮ ಆಮೇಲೆ ಹ ಹಸ್ತೇನೆತ್ತ.
ಹ್ಮ್ ಸರಿ ಸರಿ.
ಧನ್ಯವಾದಗಳು.